ಹ ಕಳ
ಬ್ರೋ ಕೇಳಸ್ತಿದಯಾ?
ಹಂ ಬ್ರೋ ಆಯ್ತು, ನಿಮ್ದು?
ಆಯ್ತ ಬ್ರೋ.
ಹಾಂ ಮತ್ತೆ ಏನು ಮಾಡ್ತಿದ್ರಿ? ಬ್ರೋ ನಾವ್ ಇವಾಗ, ಅದೇ ಊಟ ಇಯ್ತು. ಹಗ ವಾಕ್ ಮಾಡ್ತಾ ಇದ್ದೆ. ನೀವೇನ್ ಮಾಡ್ತಾ ಇದ್ರಿ?
ದೇವರು ಸುಮ್ಮನೆ ಹಂಗ ಹೊರಗಡೆ ಅಡ್ಡಾಡ್ತಾ ಇದ್ವಿ. ಹಾ ಬ್ರೋ ಆಯ್ತು ಬ್ರೋ.
ಏನ್ ಬ್ರೋ ಈ ಸರಿ ಮಳೆನೇ ಬತ್ತಿಲ್ಲಾ ಊರ್ ಕಡೆ ಎಲ್ಲಾ ನಿಮ್ ಕಡೆ ಹೆಂಗೈತೆ.
ನಮ್ ಕಡೆ ಪರವಾಗಿಲ್ಲ ಬ್ರೋ, ಬರುತ್ ಸ್ವಪ ಬರುತ್ತೆ. ಅವಾಗ ಅವವಾಗ ಬರುತ್ತೆ ಇದ್ದಂತೆ ಹಂಗಗೆ ಇರುತ್ತೆ.
ಹಹಾ
ಪರವಾಗಿಲ್ಲ.
ಹಾ ಹಾ ಮತ್ತೆ ತೋಟ ಅಲ್ಲ ಎಲ್ಲ ಚೆನ್ನಾಗಿದ್ಯಾ?
ಆಮೇಲಲ್ಲ ಚೆನ್ನಾಗಿದ್ದಾವೆ.
ಹಾ ಹಾ ಹ ಮತ್ತೆ ಏನ್ ಸಮಚರ?
ಏಮ್ ಬ್ರೋ ಅವಾಗೆಲ್ಲ ಗೇಮ್ ಗೀಮ್ ಆಡಕ್ ಬರ್ತಾ ಇದ್ರಿ ಚೆನ್ನಾಗಿ ಇವಾಗ ಬರ್ತಾ ಇಲ್ಲ ಫ್ರೀ ಫೈರ್ ಪಬ್ಜಿ.
ಅದೇ ಬ್ರೋ ಈಗೆಲ್ಲ ಎಲ್ಗ ಇಂಟ್ರೆಸ್ಟ್ ಇಲ್ಲ ಆಡೋದ ಅಂದ್ರೆ. ಅವಾಗೆಲ್ಲ ಎಲ್ಲ ಅದೇ ಟೂರ್ನಮೆಂಟ್ ಎಲ್ಲ ಚೆನ್ನಾಗಿ ಹೋಗ ಎಲ್ಲ ಗೆಲ್ತಾ ಎಲ್ಲ ಬರ್ತಿದ್ವಲ್ಲ ಅವಾಗ.
ಹಾ
ಇವಾಗೆಲ್ಲ ಅಂತ ಆಪರ್ಚುನಿಟಿ ಎಲ್ಲ ಸಿಗಂಗಿಲ್ಲ. ಅಂದ್ರೆ ಈಗ ನಾವು ಸ್ವಲ್ಪ ಎಜುಕೇಶನ್ ಅದು ಇದು ಅಂತ ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಡ್ತೀವಲ್ಲಾ ಆಂಗ. ಅಭಿಪ್ರ
ಈಗ ಬ್ರೋ ಸ್ವಲ್ಪ ಎಲ್ಲ ಕ್ಯಾಶ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಈಗ. ಹ ಟೂರ್ನಮೆಂಟ್ ಅಲ್ಲಿ ಕ ಕ್ಯಾಸ್ಟ್ರೇಜ್ ಎಷ್ಟ್ ಇರ್ತಿದಾರೆ ಇತ್ತೀಚಿಗೆ.
ಹ್ಮ್
ಎಲ್ಲ ಒಳ್ಳೊಳ್ಳೆ ಪ್ಲೇರ್ಸ್ ಬರ್ತಾರೆ ಬ ಈ ಸ್ಪೋರ್ಟ್ಸ್ ಪ್ಲೇಸ್ ಎಲ್ಲ ಬರ್ತಾರೆ.
ಹಾ
ಒಂದ್ಸಲ ಹೊರ್ದಿದಲ್ಲಬಗೆ ನಾಗರಾವ್ ಇಳ್ಳ ಅಂತ ನೆನ್ಪಿದ್ಯಾ
ಹಾ ಹಾ ಇದೆಹೇಳಿ
ಹ ಅವರು ಮನೆ ಅವರು ಸಿಕ್ಕಿದ್ರು ಅವರು
ಹಾ
ಅವ್ರಲ್ಲ ಬ್ರೋ ಈಗ ಒಳ್ಳೆ ಗೇಮ್ ಪ್ಲೇ ಮಾಡ ಗೇಮ್ ಪ್ಲೇ ಕೊಡ್ತಿದಿದ್ದಾರೆ ಈಗ
ಹಾ ಹಾ
ಆಗ್ ನೋಡ್ರೆ ಒಂದ್ ಕಜಾಲ ನಮ್ ಕಡೆ ಒರ್ಸ್ಕೊಂಡ್ ಸೋತಿದ್ರು
ಹಾ
ಈಗ ನೋಡ್ರೆ ಒಳ್ಳೆ ಗಮ್ಲ ಕೊತಾರೆ ಅವ್ರೆಲ್ಲ ಚೆನ್ನಾಗ ಆಡ್ತಾರೆ ಈಗ
ಹಾ
ನೀಜ ಒಬ್ರ ಎಲ್ಲಾ ಗೇಮ್ ಬಿಟ್ಟಲ್ಲ ಸುಮ್ಮಕ್ ಆಗ್ಬಿಟ್ರಿ
ಅಯೇ ಅಏನ್ರು ನೀವು ಯಾಕ ಬರ್ತಿಲ್ಲ ನಾವು ಸುಮ್ನೆ ಆದ್ರ ನಾವು ದರ ಬರ ಈ ಕಡೆ ಹಂಗೆ ಹಾಗಾಗಿ ಎಲ್ಲ ಹೋಗ್ಬಿಡ್ಟ್ ಗೇಮ್ ಎಲ್ಲಿ ಇವಾಗ ಅಲ್ಲಿ ಫ್ರೀ ಫೈರ್ ಅದು ಇದು ಆಡ್ತಿದೆ
ಅದೇವರ ಅದೇ ಹ
ಎಲ್ಲ ಅದನ್ನು ಬಿಟ್ಟ ಅದು ಇದು ಅಂತ ಬರಿಅದೇ ಆಯ್ತ್ ಬ್ರ ಇವಾಗ
ಮತ್ತೆ ಇಳಿರಿಬ್ರು ಆ ಕಾಡಕಿ ಯಾವಾಗಾದ್ರು ಆಡೋಣ ಬರ್ಬೇಕಕ್ ನೀವೆಲ್ಲಾ
ಎಲ್ರೂ ಇಂಟ್ರೆಸ್ಟ್ ಇಲ್ಲ ಇವಾಗ
ಅವಾಗೆಲ್ಲಾ ಬಿಸಿಲು ಮಣ್ಣು ಗಿಣು ಅಂತ ನೋಡ್ತಾರೆ ಹೊರ್ ಸುಮ್ನೆ ಹಲ್ ಕುಣಿತಾ ಇದ್ವಿ
ಇವಾಗ ಎಲ್ಲಿ ಬಿಸಿಲು ಬಿಸಲು ಎಲ್ಲ ಹೂವಾಗದೇ ಕಷ್ಟ ಆಗ್ಬಿಟ್ಟತೆ
ಮತ್ತೆವರ ಸಮಾಚಾರ
ಮತ್ತೆ ಹೇಳು ಪರನ ಇದೆಲ್ಲ
ಅದೇ ಬ್ರೋ ಇದು ಜಿಮ್ ಹೊಲ್ಟಿದೀ ಬ್ರಾ
ಹಾ
ಒಂದ್ ತಿಂಗಳಿಂದ ಹ್ತರಿ ಒಬ್ರಾ ಅದೆಲ್ಲ ಸ್ವಲ್ಪ ಪ್ರೋಟೀನು ಎಲ್ಲ ಪ್ರೋಟೀನ್ ಎಲ್ಲ ಏನ್ ತಗಬೇಕಂತ ಗೊತ್ತಬ್ರ ನಿಮ್ಗೆ
ತಿದೆ
ಹಮ್ರ
ನಾವವು ಹೋಗ್ತಿದ್ದೀವಿ ಹೇಳಿ
ನೀವ್ ಹೋಗ್ತಿದೀರಾ
ಹಾ ನಾವ್ ಅಲ್ಲ ಮಾಡಕ್ರ ತುಂಬಾ ಪ ದಿನ ತುಂಬಾ ವರ್ಷ ಆತ್ ಬ್ರೋ ಅಲ್ಲೇ ಒಂದು ಎರಡ್ ವರ್ಷ ಮೂರ್ ವರ್ಷ ಆಯ್ರು ಅಲ್ಲೇ ನಾವು ಸ್ಟಾರ್ಟ್ ಮಾಡಿ
ಹಾ ಹಾ ಎ ಸಮರುಸ ಹಾ
ಒಳ್ಳೆ ಕಟ್ಸ ಎಲ್ಲ ಚೆನ್ನಾಗ್ ಬಂದಿದೆ ಹಾ
ಅಸ್ವಲ್ಪ ಅದು ಏನೇನ್ ತಗೋಬೇಕು ಗೊತ್ತಿರಲ್ ನ ಹೊಸತಾಗೋಗತಿದೀವಲ್ವಾ
ಗೋ ಈಗ ನೀವು ಬಾಡಿ ಬರ್ಸ್ಬೇಕು ಅಂದ್ರೆ ಅದಕ್ಕೆ ಒಂಥರ ಇರುತ್ತೆ ಪ್ರೋಟೀನ್ಸ್ ವಿಟಮಿನ್ಸು ಕ್ರೇಟಿನ್ಸ್ ಎಂತ ಬರ್ತವೆ
ಅದೇ ಬ್ರೋ ಬಾಳ ಬರೆಸ್ಬೇಕ್ಯ
ಅದೇ ಬ್ರೋ ಈಗ ಕ್ರೇಟಿಂದ ಅಂದ ನೀರಿಗ್ ಹಾಕೊಂಡು ಕುಡಿಯೋದು ಬಟ್ ಅದೇಏನ್ ಯಸ್ ಯೂಸ್ ಮಾಡುತ್ತೆ ಅಂದ್ರೆ ಕ್ರೇಟನ್ನು ಇರುತ್ತಲ್ಲಾ ಬ್ರೋ ಅದು ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತಲ್ಲಾ ಈಗ ನಾವು ಹೆಚ್ಚು ಹೆಚ್ಚು ನೀರ್ ಕುಡಿಬೇಕು ಆದಷ್ಟನು ಅದು ನೀರಿನ ನಮ್ಸನ ಅದು ಸ್ವಲ್ಪ ತಡೆಯುತ್ತೆ
ಅದೇ ಬ್ರೋ ಅದೇ ಬ್ರೋ
ಪ್ರೋಟೀನ್ ಅಂದ್ರೆ ಸ್ವಲ್ಪ ಈ ಮಸಲ್ಸು ಎಲ್ಲಾ ಅದಕ್ ಸ್ವಲ್ಪ ಸ್ಟ್ರೈನು ಎಲ್ಲ ಏನೋ ಆಗದೆಲ್ಲ ಇರೋತರ ನೋಡ್ಕೊಳ್ಳುತ್ತೆ ಅದೇ ವಿಠಮಿನ್ಸ್ ಅಂದ್ರೆ ಇನ್ನೇನ್ ಡ್ರೈ ಫ್ರೂಟ್ಸ್ ಎಲ್ಲ ಬರ್ತಾವಲ್ಲ ಬ್ರೋ ಸ್ವಲ್ಪ ಅವೆಲ್ಲ ಸ್ವಲ್ಪ ಎಲ್ಲ ಶಕ್ತಿ ಕೊಡೋದು ಬಾಡಿಗೆ ಹ
ಅದು ಬ್ರೋ ನಾವ್ ಫ್ರೆಂಡ್ನು ಹೋಗ್ತಿದ್ದಾನೆ.
ಹಾಂ
ಅವನು ಅವ್ನು ಮುಂಚೆ ಬಾಳ ಸ್ವಲ್ಪ ಚೆನ್ನಾಗಿತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದ ಹ್ಮ ಬಟ್ ಅವ್ನಗು ಏನ್ ಅಷ್ಟೊಂದ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಬ್ರೋ ಅವ್ನು ಬಾಳ ಹೋಗ್ತಿದಾನ ಒಂದ್ಗ್ಲಹತ್ತತ್ರ ಆಗ್ಲೆ ಒಂದ್ ಏಳ ಎಂಟು ತಿಂಗಳಿಗೆ ಬಂತು ನಾವು ಇ ಏ ನಮಗ ನ್ ಇಷ್ಟೊಂದ ಇಲ್ಲ ಅದಕ್ಕೆ ಏನ್ ಪ್ರೋಟೀನ್ ತಗಬೇಕಂತ ನೀವು ಸ್ವಲ್ಪ ಎಲ್ಲ ಮುಂಚೆಯಿಂದ ಹೋಗ್ತಿರಲ್ಲ ಸ್ವಲ್ಪ ಐಡಿಯಾ ಇರುತ್ತೆ ಮತ್ತೆ ಗೊತ್ತಿರುತ್ತೆ
ಹಾ ಹಾ ಅದೇ ಬ್ರೋ ನಾನ್ ಸಜೆಷನ್ ಮಾಡ್ತೀನಿ ಈಗ ಸಪ್ಸೋಲಿಕ್ ಅಂತ ಒಂದ ಇದೆ ಅದು ಕ್ರೇಟನ್ ಬಡೋ ಅದು ಚೆನ್ನಾಗಿದೆ. ಆಮೇಲೆ ಬರೀ ಕ್ರಿಯಾಟಿನ್ ಅಂತಾನೆ ಫ್ಲಿಪ್ಕಾರ್ಟ ಅಲ್ಲಲ್ಲಾ ಸಿಗುತ್ತಿಲ್ಲ ಆನ್ಲೈನ್ ಶಾಪಿಂಗ್ ಅಲ್ಲಿ ಸುಮನೆಂಗ ಸ ಮಾಡಿ ಅ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಎಲ್ಲ ನೋ ಆರಾಮ ಯೂಸ್ ಮಾಡ್ಕೊಳ್ಳಿ ಈಗ ಅದು ಅದು ಒಂದುಷ್ಟ ಗ್ರಾಮ್ಸಿಗೆ ಎಷ್ಟು ವಾಟರ್ ಅಂತ ಹಾಕ್ಬೇಕ ಅಂತರುತ್ತೆ. ಅಷ್ಟು ಅಷ್ಟು ಆಡ್ ಮಾಡಿದ್ರೆ. ಅಷ್ಟು ಅಷ್ಟು ವಾಟರ್ಗೆ ಅಷ್ಟು ಮಿನರಲ್ಸ್ ಅಂತ ಇರುತ್ತಲ್ಲ ಪೌಡರು.
ಹ ಬ್ರೋ
ಅದನ್ನ ಆಡ್ ಮಾಡ್ಕೊಂಡ್ರೆ ಅಲ್ಲಿ ಅದಿಕ್ ಅದಿಕ್ ಮ್ಯಾನೇಜ್ ಆಗುತ್ತೆ. ಇಲ್ಲ ಸ್ವಲ್ಪ ಜಾಸ್ತಿ ಹಾಕೊತೀವಿ ಜಾಸ್ತಿ ಯೂಸ್ ಮಾಡ್ಕೊಬಹುದು ಬಟ್ ನಿಮಿಗ್ ಅದ್ ಅಡ್ತಾ ಬರ್ಲ್ಲ ಬ್ರೋ ಅದಷ್ಟೇ
ಹಾ ಹಂಗೆ
ಹಾ
ರ ಬಟ್ ಬಾಡಿ ಬರುತ್ತಲ್ವಾ
ಹಾ ಬ್ರೋ ಬಾಡಿ ಬರುತ್ತೆ ವೇಟ್ ಗೇನ್ ಆಗುತ್ತೆ ಮಜಾಲ್ಸ್ ಕ ಏನಾಗುತ್ತೆ
ಹಾ
ಕೆಂದ ಆ ಸಗಲ ಬ್ರೋ ಮತ್ತ ಬ್ರೋ ಏನ್ ಸಮಾಚಾರ
ಅದೇ ಬ್ರೋ ಅದು ಹಿಂಗೆ ನಾವು ಸ್ವಲ್ಪ ಹೋದ್ವಾ ನಮ್ಗ ಅಷ್ಟೊಂದು ಹೋದ್ರೆ ಏನ್ ಇಂಪ್ರೂವ್ಮೆಂಟ್ ಕಾಣಿಲ್ಲ ನಮದೋಗಲಿ ಬ್ರೋ ನಾವೇ ಇನ್ ಮನೆ ಮನೆ ಹೋಗ್ತೀವಿ ನಮ್ ಫ್ರೆಂಡ್ ಬಾಳ ದಿಸಿಂದ ಹೋಗ್ತದಿನಿ ಅವನಿಗೂ ಇಂಪ್ರೂಮೆಂಟ್ ಅಷ್ಟೊಂದೇ ಇಂಪ್ರೂಮೆಂಟ್ ಇಲ್ಲ.
ಹಾ
ಅದಕ್ಕೆ ಹೆಂಗಿಗ ಏನ ಡಯಟ್ ಗಿಯಟ್ ಇರ್ಬೇಕ ಯತ್ರ ಮಾಡ್ಬೇಕಂತ ತಿನ್ಬೇಕ ಚೆನ್ನಾಗ
ಹ್ಮ ಹ ಬ್ರೋ ಈಗ ಚೆನ್ನಾಗ್ ಊಟ ಮಾಡ್ಬೇಕು ಸ್ವಲ್ಪ ಮಟನ್ ಚಿಕನ್ ಎಲ್ಲ ಇರುತ್ತಲ್ಲಾ. ಅ ಸ್ವಲ್ಪ ಚೆನ್ನಾಗ್ ತಿನ್ಬೇಕ ಬ್ರೋ
ಹಂಗೆ
ಹಾ
ಹ್ಮ ಅವ ಬ್ರೋ ಮತ್ ಮಾಡ್ಬೇಕ
ಬ್ರೋ ಮಟನ್ ಚಿಕನ್ ಇವಾಗ ಬ್ರೋ ಇದ್ ಬರುತ್ತಲ್ಲ ಬ್ರೋ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಸಿಕ್ಕುದ್ರೆ ಇನ್ನ ಫುಲ್ ಚೆನ್ನಾಗಿರುತ್ತದು ಪ್ರೋಟೀನ್ ಅದ್ರಲ್ಲಿ ಈ ಕರೆಂಟ್ ಇನ್ ಕೊಡಿ ಕರೆಂಟ್ ನ್ ಮೊಟ್ಟೆ ಅಂದ್ರೆ ಅದ್ರಲ್ಲಿ ಏನ ಇರಲ್ಲಬ್ರು
ಹಾ ಬ್ರಾ
ಹಾ ಅದಕ್ಕೆ ನಾಟಿಕೋೊಳ್ಳಿ ಬಟ್ಟೆ ಎಲ್ಲಾರ ಸಿಕ್ಕಿದ್ರೆ ತಗೊಳ್ಳಿ ಹಾ
ಮತ್ತೆನ್ ಬರ ತಂದ ಅವನು ಅದು ಪ್ರೈಸ್ ಎಷ್ಟ ಇರುತ್ತೆ ಅದ ಹೇಳದ್ರಲ್ಲ ಆನ್ಲೈನ್ಲ್ಲಿ ಆರ್ಡ್ರ ಮಾಡ್ವಿ ಅಂತ
ಅದೇ ಬ್ರೋ ಈಗ ಅದು ಒಂದಿರುತ್ತೆ ಬ್ರೋ ಸ್ವಲ್ಪ ಕಮ್ಮಿ ಅಂದ್ರೆ ಒಂದ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇರುತ್ತೆ ಒಂಬೈನೂರು ಇ ಸಾವಿರ ಇಂತ ಇರುತ್ತೆ
ಹಮಾ
ಹಾ
ಮತ್ತತ್ ತಗೋಬೇಕಬ್ರು ಸ್ವಲ್ೊಬ್ರು ಅ ತಗೊಂಡಿದ್ದಾನ ಬಟ್ ಅ್ ಯಾವ್ದ ತಗೊಂಡಿದಾನೆ ಅವನಿಿಗೆ ನೀ ಅಷ್ಟೊಂದು ಗೊತ್ತಿಲ್ಲ
ಹಾ
ಅದಕ್ಕೆ ತಗೋಬೇಕು ಸ್ವಲ್ಪ
ಕಮ್ಮಿ ಒಳ್ಳೆ ಸಜಷನ್ ಚೆನ್ನಾಗ್ ಕೊಡ್ತೀನಿ ತಗೊಳ್ಳಿ
ಅದಿಕ್ಕೆಬ್ರು ನಿಮಗ್ ಫೋನ್ ಮಾಡಿ ನಾನ್ ಕೇಳೋಣ ನಿಮಗ್ ಗೊತ್ತಿರುತ್ತೆ ಅಂತ
ಹ ಹಾ
ನೀಲ್ಲಾದ್ರೂ ಬಾಳಕಿದ್ರ ಎಲ್ಲ ಸ್ವಲ್ಪ ಐಡಿಯಾ ಇರುತ್ತೆ
ಎಲ್ ಬ್ರೋ ನಾವೆಲ್ಲಾ ಪಳಗಿಲ್ಲ ನಮಗ ಒಬ್ಬರು ಸೀನಿಯರ್ ಅಂತ ಇದ್ದಾರ ಬ್ರೋ ಅವ್ರ ತಾಗ ನಾನ್ ಎಳ್ಕೊ ಕಳ್ಕೊಂಡ ತಕೊಳೋದು ಅಷ್ಟೇ ಬೇಗಾರ ಅಂದ್ರೆ ನಿಮಗ್ ಬೇಕಾದ್ರೆ ನಮ್ ಸೀನಿಯರ್ ಅಂತ ಇದ್ದಾರೆ ಅಂತ ಹೇಳಿದ್ನಲ್ಲ ಅವ್ರ ಕಾಂಟ್ಯಾಕ್ಟ್ ಮಾಡ್ ಕೊಡ್ತೀನಿ ಅವ್ ಹೆಂಗೆ ಫ್ರೆಂಡ್ಲಿ ಮಾತಾಡ್ತಾರ ಅವ್ ಇದ್ ಮಾಡ ಎಷ್ಟ ಎಷ್ಟೊಂದು್ ಬೇಕ್ರರು ಫೋನ್ ಮಾಡಿದ್ರ ಏಕ ಹೇಳ್ರರು ಹೆಲ್ಪ್ ಮಾಡ್ತಾರೆ ಅವರು
ಹಮ್ರಾ
ಇದ್ರಲ್ಲೇನಿಲ್ಲ ಆದ್ರೂ ಅವ್ರಿಗೆ ಹೇಳ್ತಿನ್ ತಗೊಳ್ಳಿ ನಿಮಗ ಅವರು ಸೊಪ್ಪಾಗ ಇದ್ ನೋಡ್ತಾರಲ್ಲ ಕೆಲೊಬ್ಬಿಗೆ ಪ್ಟಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವೊಬ್ರಿಗೆ ಪಾರ್ಟಿಗೆ ಅಡ್ಜಸ್ಟ್ ಆಗಲ್ಲ
ಹಮ್ರಾ
ಹಾ ಹಂಗಿರುತ್ತಲ್ಲ ಸಿಚುವೇಷನ್
ಅದೇ ಅದೇ
ಹಾ ಹಂಗಾಗಿ ನಾನ್ ಹೇಳ್ತೀನಿ ಬಸ್ ಸಜೆಷನ್ ಕೊಡ್ತೀನಲ್ಲ ಅದನ್ನ ತಗೊಳ್ಳಿ ಅದ್ ತಗೊಂಡಾದ್ಮೇಲೆ ಏನೋ ಸ್ವಲ್ಪ ಆಗಿಲ್ಲ ಅಂದ್ರೆ ನಮ್ ಫ್ರೆಂಡಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿ ಏನೋ ಮಾಡದಂತೆ
ಸರಿಬ್ರರು ಅದ ಯಾವ್ದ್ದ ಅಂತ ಸ್ವಲ್ಪ ಕಳ್ಸಿರಿಬ್ರರು
ಹಾ ಕಳ್ಮರು ಆಥರದಏನಿಲ್ಲ
ನಾವು ನಮ್ಮ್ ಫ್ರೆಂಡ್ ಎಲ್ಲ ತೊಂಡ್ರೆ ಸ್ವಲ್ಪ ನೋ ಟ್ರೈ ಮಾಡ್ತವ್ರ
ಹಾ
ನಾ ಅದಕ್ಕೆ ಬ್ರೋ ಬಾಳ ಇದ್ ನೋಡಿ ಅದನ್ ಕೇಳನ ಅಂತನ ಫೋನ್ ಮಾಡೋ ನೀವ ಚೆನ್ನಾಗ ಬಾಡಿ ಬರ್ಸಿದ್ರಲ್ಲ
ಹಾ
ಅದಕ್ಕಾಗಿ ಚ ಅಂತ ಫೋನ್ ಮಾಡಿದೆ
ಹಾ ಹಾ
ಮತ್ತೆಬ್ಬರ ಸಮಾಚಾರ
ಮತ್ತೆಳ ಪುರ ನೀವೆಲ್ಲಾ
ಮನೆ ಕಡೆಲ್ಲ ಹೆಂಗಿದಾರದ್ರ
ಮನೆ ಕಡೆ ಬ್ರೋ ಇಲ್ಲಂತೂ ಹೆವಿ ಮಳೆ ಬ್ರೋ ಇಲ್ಲಿ ನಿ್ ಕಡೆ ಮಳೆ ಅಂದ್ರ ಮಳೆ
ಹ್ರಾ
ಹಾ
ಕಿದ್ರ ಹೊರ್ದಲ್ ನೀವು
ಬ್ರೋ ಹೊಲ್ಲ್ಲಿ ಮೆಕ್ಕಜೋಳ ಬ್ರೋ ಮೆಕ್ಕಜೋಳ ಹಾಕ್ ಬಿನೆ ಬಿತ್ನೆ ಮಾಡ್ಬಿಟ್ಟು ಬಂದ್ವಿ ಅಲ್ಲಿ ಮಳೆ ಬಂದಲ್ಲ ಕಚ್ಕೊಂಡ್ ಹೋಗ್ಬಿಟ್ಟದೆ
ಹಾ
ಈ ಸಲ ಎಲ್ಲಾಸ್ಟ್ ಬ್ರೋ ಮೆಕ್ಕೆಜೋಳ ನಮಗೆ
ಬ್ರೋ ಹಂಗಾದ್ರೆ ಮಳೆ ಜಾಸ್ತಿ ಬಂದಿದೆ ನಿಮ್ ಸೈಡು.
ಏ ತುಂಬಬ್ರು ಕೇಳ್ತೀರ ಮನೆಯಿಂದ ಹೊರ್ಗಡೆನೆ ಬರಕ್ ಆಗಲ್ಲ
ನಮ್ ಸೈಡು ಈ ಹಂಗ ಪರವಾಗಿಲ್ಲಬ್ರ ಈ ವರ್ಷ ಸ್ವಲ್ಪ ಚೆನ್ನಾಗಿ ಕರೆಕ್ಟ್ ಆಗ ಬಂದಿದ್ದಿದೆ ಜಾಸ್ತಿ ಇಲ್ಲ ಕಮ್ಮಿಲ್ಲಾ ನಂಗೆ
ಹಾ
ಹ್ಮ್ ನಿನ್ ವರ್ಷ ನಮ್ ಸಡ್ ಹಂಗಗೆ ಹೊಡಿ ಸೇವಿ ಮಳೆ ಆಗ್ಬಡ್ತಲ್ಲ ಸುಮ್ ಹೊ ಒಲ ಒಳ ಇದ ನೀರ್ ನೀರ ಆಗ್ಬಿಡ್ತ. ಒಲ್ದನಲ್ಲ
ಹಾ ಹಾ
ಹ್ಮ್ ಏ ಮನೆ ನ ಒನ್ಸಲ ಮಾಡಳೆ ಮಳೆ ಏನ್ ಹೇಳ್ ಬರುತ್ತಾ ಒಂದ್ಸಲ ಬರುತ್ತೆ ಒಂದ್ಸಲ ಬರಲ್ಲ ಒಂದ್ಸಲ ನೀರ್ ಆಗಲ್ಲ ಒಂದ್ಸಲ ನೀರ್ ಜಾಸ್ತಿ ಆಗ್ ಆಗುತ್ತವ್ರರು ಏನ್ ಮಾಡಕ ಆಗುತ್ತ
ಹಾ
ಹ್ಮ್ ಮತ್ತೆ ಬ್ರೋ
ಮತ್ತೆ ಹೇಳ ಪುರ ನೀವೆಲ್ಲಾ
ಹೆಂಗ ಕೆಲ್ಸ ಬ್ರೋ ನೀವ್ ಮನೇಲಿ
ಬ್ರೋ ಈಗ ನಂದ ಎಜುಕೇಶನ್ ಕಂಪ್ಲೀಟ್ ಆಯ್ತ್ ಬ್ರೋ ಇವಾಗ ಸ್ವಲ್ಪ ಅದೇ ಎಕ್ಸಾಮ್ ಎಲ್ಲ ಮುಗಿತತ ಅಂದಲ್ಲಾ. ಹಾ ಇವಾಗ ಇದು ಹಂಗೆ ಹೊಲ ನೋಡ್ಕೊಂಡಿದೀನಿ ಮಳೆಗಾಲ ಅದ ಇವಾಗ ಸ್ವಲ್ಪ
ಹ ಬ್ರೋ
ಅದಕ್ಕೆ ಇಲ್ಲ ಇದ್ದ ಬ್ರ
ಸರಿ ಹೇಳಿದ್ರ ಸ್ವಲ್ಪ ಬಿಸಿ ಇದಿ ಆಮೇಲ್ ಫೋನ್ ಮಾಡ್ಲಬ್ರ
ಹಾ ಸರಿ ಬ್ರ ಆಯ್ತು
ಹ್ಮ್
ಹ್ಮ